ಹಾ ಹೌದ್ ನಿಂಗಪ ಹೇಳಪ್ಪಾ.
ಅದ ರೀ ಮೊನ್ನೆ ಒಡ್ಡಾಯ್ತದ ಏನೇನ ನಾಣಿ ಮಳಿ ಬಂತಲ್ಲಾ ಬಂದ್ ನ. ರಿ ಒಲ್ದ ಕಡೆ ಮತ್ತೆ ಒಡ್ಡೊಡ್ಕೊಂಡ ಬಂದ ರಿ ಹೆಂಗ ಏನ್ ಬಡವರ ಬರ್ಕ್ಬೇಕ ನ ಹೆಂಗ ಮಾಡಬೇಕ ಹೆಂಗ ಇಷ್ಟ ಓಡ್ಡದ
ಏ ಇಲ್ಲ ಬಾ ಮತ್ ನಾ ಏನ್ ಮಾಡ್ಲ ಮತ್ತೆ ನೀರ್ ಎಲ್ಲಿ ಹೋಗಕ್ ಅಲ್ಲಿ ಆಕಿನ ಮತ್ತ ಹೊಡ್ದದ ದೊ ದೊಡ್ಡ ಮಳೆ ಆಗಿದೆನಾ.
ನನ್ ಗೊಡ ಸಣ್ಣಗಾಚ್ರ ನಂದ ಪೂರ ಏನಿಲ್ಲ ಏನಿಲ್ಲ ಅಂದ್ರ ಹತ್ ಹತ್ ಸಾಲ ಹೋಗಿ ಬಿಟ್ರ ನ ಪುರ ನವು ಹತ್ಕ ಹತ್ ಸಾಲ ಪೂರ ಸಾಲ ಕಾಣಣವಲ್ಲ ಎಲ್ಲಾ ಮಕ್ಕಂದ ಗಿಡ ಪಾಡ ಕುಡಕಿ ತಿಂದ ಹೋಬಿಟ್ಟ.
ಹ್ ಮೆ ನಾನ ಏನ್ ಸಿದ ಹಾಕ್ಸಿನಿ ಸ್ವಲ್ಪ ಸಣ್ಣದ ಹಾಕ್ಸಿದೆ ಬಿಡ ಹಾಕ್ಸದಾನ.
ನ ಏನಲ್ ಗೌಡ ಮೊದ್ಲೆ ಗೌಡ ನೋಡ್ರಿ ಗಿಡಗಳ ಕೆತ್ತ ವಜ್ಜಿ ನೀವ ಸ್ವಲ್ಪ ದೊಡ್ಡದ ಹಾಸಿ ಬಿಡ್ರ ಅಂತ ಅಂದೆ ಆಸ್ಲಿಂಗಪ್ಪ ಹಾಸತನ ಅಂತ ಅಂದ ಆಚಂಗ ಅ ಬಿಡಡೆ ಗೌದ ಗೌಡ ಅಂದ ಯಷನಾ ಸುಮ್ಮ ಅದ ಆತ ನಾನ್ ಅವತ್ ಬರಾನ ಬಂದ ಹೊಡ್ಡ ಹಾಕಲು ನೋಡಿದ.
ಬಂದಿಲ ಬಿಡಪ್ಪಾ ನಾ ಬನಿ ಅಂತ ಹೇಳತೇನ ಇಲ್ಲ ನಾನ ಏನಂದೆ ಈ ಕಡೆ ನ ಜಗ್ಗ ಒಡ್ಡ ಹಾಸರ ನಿಂದ ಏನು ತೊಂದ್ರೆ ನಮನ್ ತೊಂದ್ರೆ ಅದ ಇಬ್ಬ್ರದ ಹೊಲವ ರಾ ತಮ್ಮ ಇದ್ನಪ
ಏನ್ ಆಕಲ್ ಕಡ ಯಾಕಂದ್ರ ನಮ್ಮ ಹೊಲ ಉಳಿಬೇಕ್ರ ಒಡ್ಡ ಹೊಲ್ದಗ ಬಿದ್ರ ಏನ ಆಗಲ್ಲ.
ಹೌದೌದ ಮತ್ತೆ ಏನ್ ಜಗ್ಗೆವ ಏನ ಸಾಲ
ಪುರ ಹತ ಕತ್ ಚಲ್ ಪೂರ ಏನ್ ಕಾಣವಲ್ಲ ಅವ ಅತ್ಲ್ ಮೆ ತಗನವರ ಬ ಎಲ್ಲಿ ಬಿತಿ ಮುಕಟ ಅವ್ ದಡ್ಡೋಗಬಟ್ಟ ಬೀಜ ಆಕ್ರಿನ ದ್ರಾವು
ಹೌದ ತಾನಾನ ಬೆಂಗ್ಳೂರಾಗ ಏಣಿ ಈಗ
ಹ ನೋಡ್ಗೋಡ ಸುಮ್ನೆ ಹತ್ ಸಾಲ ಒಂದ್ ಪಾಕೆಟ್ ಬೀಜನೇ ಹದು ನನ್ಗ್ ಪೂರ ಈಗ
ಸ ನಾ ಬಂದ ರೊಕ್ಕ ಕೊಡ್ತನ ಅಗ
ಆಸ್ನಾ ನನ್ಗೆ ಗೊತ್ತಲ್ಲ ರೇಟ್ ಪಾಟ್ ಬಾಳ ಹತರ ಅದಕ್ಕೆ ನೀನು ಫೋನು ಅಚ್ಚ ನಾನ
ಇಲ್ಲ ನಾ ಜೇಶಿಪಿ ಅತಾಗ ಆತ್ ಕೊಳ್ಳೋರತ್ಗೆ ಆತ್ ತಗ ನಾನ
ಲ್ಲ ಇವತ್ ಬಿಡ ಅದಕ್ಕ ಏನಿಂದಿಲ್ಲ.
ನಾ ಕೊಳ್ಳುರ ಹತ್ತ ಮಾತಾಡ್ತನನ್ ಹೆಂಗ ತೋಡಿಸ್ತಿ ತೋಡ್ಸು ನಾವು ನಾವೇನು ಹೊಲ್ಲ ಮಾಡಿದರ ಜಿ ಕೊಟ್ಟವರು ಮತ್ತೆ ಅವ್ರು ಹಾಕ್ಸ ಅಂದ್ರ ಹಾಕ್ಸಿನಪ್ಪ ಮತ್ತೆ
ಆಸಿದೆ ಯಾಕ ನಿನಗ ಯಕಕ ಹಚ್ಚಿನಳ ಯಾಕಂದ್ರ ನೀನ್ ಲೂಸಿಂಗ ಮಾಡಿ ನಿನ್ ಹಚ್ಬಬೇಕಾತ ಕಾದ್ದ ಈಗ ನೀನ್ ಹೊಡ್ದು ಹಾಕಿಸಿದ ಇದ್ದಿ.
ಹೌದ
ಹಾ ಈಗ ಅವ್ರು ಹೊಲ್ದರ್ಗ ಒಡ್ಡಾದರಪ್ಪ ಅಂದ್ರ ನಾ ಹೊಲ್ದವ ಪೋನ್ಸ್ತ ಯಾಂದ್ರ ನೀನುಡ್ಡಾ ನೀವಲ್ಲ ಲೂಸಿ ಮಾಡಿದ್ದ್ ಬಿಡು ಅದಕ್ಕೇನಂದಿಲ್ಲ. ಅವ್ರಿಗೆ ಹಚ್ಬೇಕು ಲೂಸಿ ಮಾಡ್ದ ಯಾಕಂದ್ರೆ ಹೊಲ್ದತ್ತಗ್ ಹಚ್ಬೇಕತ್ ನಾನ ಯಾಕಂದ್ರ ಹೊಲಾ ನೀನ್ ಒದ್ದಾಯ್ಸಿದಲ್ಲ ಅದಕ್ಕೆ ನಾನ್ ನಿನ್ಗ ಚಿತೆ ಗೋಡಣಾನ
ಮತ್ತೆ ಅವ್ರು ಹಾಕ್ಸ ಅಂದ್ರಲ್ಪಾ ಮತ್ತೆ ಮತ್ತೆ ಹಾಕ್ಸಿದ ಮತ್ತೆ ನೀನ್ ಅವತ್ತನ ಬಂದ್ರೆ ಹಂಗ ಹ ಹೆಂಗಪ್ಪಾ ಅಂತ ಅಂತ ಹೇಳಿದ್ರ ಅವ್ರನ್ ಬರಲಿಲ್ಲ ನೀನ್ ಬರಲಿಲ್ಲ
ಬಂದು ಆಯ್ ನಾ ಗೌಡ ನೋಡಮ್ ಗೌಡ ಆಕ್ಷಂಗ ದೊಡ್ಡ ದಾಸಸ್ ಬಿಡಕಡ ಮತ್ತೆ ಇಂದ ಗ ಸುಮ್ಮ ಅದ ನಾನು ಮತ
ಇಲ್ಲ ನಾನ್ ಎಂದೆ ನಿಂದನ್ ಹೊಲ ಹದ್ದ ನಮ್ದನ್ ಹಓ್ದಪ್ಪಾಷ್ಟ ದೊಡ್ಡ ಯಾಕ್ಸಬಂದ ನಾನು ಅಷ್ಟ ಅಷ್ಟೇ ನೀರ ಏನ್ ದೊಡ್ಡ ಮಳೆ ಆದ್ದೇ ನೀ ವರ್ಷ ಅಂತ ಹಂಗ್ ಮಾಡ
ನೋಡ್ದಲ್ಲ ಕೋಡ ಇವತ್ತು ನೀನು ನೋಡ್ದಲ್ಲ ಕಣ್ಣಾರ ಪವನ್ ಹಜಿರ ಯಾರ ಅಂತ ಮಳೆ ಬಂತ್ ಕೊಡ ಸಣ್ಣ ಮಳೆ ಅಲ್ಲದು
ಹೌದಾ
ಇಲ್ಲದೆಲ್ಲ ಒಡ್ದು ಗಳು ಒಡ್ ಇಟ್ಟ ವಾರಿ ಪಾರಿ ಎಲ್ಲ ಕೀತ್ತಂದ ಹಳ್ಳ ಇರ್ತದೇ ಬೇಡ ಶುದ್ದ ಆನ ಮನೆ ಇರ್ತದ
ವಡದ ಒಡ್ಡ ಕಡೆ
ಯಾವಾಗ ಅದು ನಿಮ್ಮ ಹೊಲ ದೊಡ್ಡದು ಅಲ್ಲ ಅಪ್ಪ
ಇಲ್ಲ ನಾನು ಏನ್ ಮಾಡಿದೆ ನಿಮ್ಲ್ದಾಗ ಹಾಕ್ಬೇಕಂದ್ಯಾ ಯಾಕಂದ್ರ ಮಣ್ಣ ಮಣ್ಣ ಹಾಕಿಸ ಸ ದೊಡ್ಡ್ದ ನಿಮ್ಮ ಅಲ್ದಾಗ ಹಾಕ್ಬೇಕಂದ್ರ ಮತ್ತೆ ಸಣ್ಣ ಹೊಲಪ್ಪಾ ನಮ್ಮಲ್ದಾಗ ಹಾಕಿದ ನೋಡ ಗೌಡ ಅಂತಿರ ನಾನ್ ಈ ಕಡೆ ನ ನಮ್ಮ ಹೊಲ್ದಾಗ ಹಾಕಿದೆ
ಕೂು ಸ್ವಲ್ಪನೇದಾಗಿಲಿ ಬಿುಡ ಒಟ್ಟು ಗಣಮಗ ಹಂಗೆ ಒಡ್ಡಿ ಟಚ್ಗ ನೀರ್ ಹಗೆ ಎರಡಕ್ಕಗ ನೀರ್ಗೋಳ
ಹೌದಾ ನಿಮ್ಮ ಹೊಲದ ಕಡೆ ನಿಗಾ
ಈ ನಮ್ಮಲ್ದ ಕಡೆ ಹೊಡ್ಬ ಬಿಡ್ರ ಯಾಕಂದ್ರೆ ಈ ಕಡೆ ಪ್ಯಾಕ್ ದ ಈ ಕಡೆ ವಚ್ಚೆಕ್ ಬಿತದ ಈ ಕಡೆ ಯಾಕಂದ್ರೆ ನೀರ್ ಹ ಆರ್ಲ್ಬ ಬಿಟತ ಸಣ್ಣ ಸಣ್ಣಾರ ಈ ನಮ್ಮಂದು ಕಡೆಡಿ ಒತ್ತಡ ಬಾಳ ಆಗ್ಬ ಬಿಡದಲ್ಲ ಒಡ್ ಬಿಡ ಒಟ್ಟ
ಅಕಡೆ ನಿಮ್ ಅಣ್ಣವ್ರ ಹೊಲಕ್ಕ ಅಲಾ ಅಲ್ಲ ನಿಮ್ ಅಣ್ಣವ್ರ ಅಲ್ ಕಡೆಗೆ ನೀರು ಹೋಗಿಲ್ಲ.
ನಮ್ಮಣ್ಣ ಕಡೆಗೆ ಹೊಲ ಕಡ
ಹೌದು ಹೌದು ಇರ್ಲಿ ನೋಡಪ್ಪ ಆಯ್ತಾ
ಆ ಕಡೆ ಹೋಗಿಲ್ರಿ ಯಾಕಂದ್ರ ನಾವ್ ನಲ್ಕಕ್ ಬಾಳ ಒತ್ತಾಡ್ ಬ ಯಾಕಂದ್ರೆ ಅದ್ರಾಗ ಮನೆ ಹಸಿದ್ ಒಡ್ಡ ಕುಂತಿಲ್ಲ ಅದು ಹಂಗಂತ ಏನ್ ಮಾಡಿದ ಒತ್ತಡ ಬಾಳ ಬಿಡ್ತಾಲಾ ಒಟ್ಟ ನೀ ನಾವು ಹೋಗಿ ನೋಡ್ತ ಬರ್ತದೆ ನೀ ರೆಡ್ ಸ್ಲಡ್ ಬರ್ತ ಒಡ್ ಒಡದದ್ದ
ಹೌದೌ ವಜ್ಜೆ ಆದ್ ಮಳಿ ವಜ್ಜೆ ಆದದ ಅಂತ ಹಚ್ಚಿದ್ದ ಬಿಡ ತಮ್ಮ ಹಚ್ಚಿದ್ದ
ಹಾ
ಹೇಳ್ದ ಮತ್ ನಾನು ಬೆಂಗ್ಳೂರಗ ಇನ್ ನೋಡಬಾ ಏನ್ ಮಾಡ್ಲೋ ನಿನ್ ಮನ್ಸ್ ಮೈತೆ ಅದೇ ಹಾಕ್ಸ ನೀನ್ ಜಯೇಶಪತಿಗಾರ ಕೊಳೋರತ್ಗ
ಹಾ
ಹೂ ನಾ ಮಾಡ್ತಾನೆ ಸುಮ್ಮ್ ಹೊಲ್ದಾಗ ಹಿಂಗ ಹಿಂಗ ಹಾಕಂತೇಳಿ ಎಷ್ಟ್ ನಾಲ್ಕ ಅವತ್ತೇ ಹಾಕ್ಸ್ಬೇಕಂದ ಹೋದ್ರ ನಾಕ್ ಸ ನಾಕ ದು ಸರ್ ಹದ್ ಮತ್ತೆ ಹೊಲ ಜಗ್ಗ ಹದ್ದ ಅಂತ ಆಕ್ಸಲ್ಲಾ ಅವ
ಇಲ್ಲ ಅವತ್ತ ಆಗ್ಸ ಅಲ್ಲ ಅದ ಆತಿ ಡಬಲ್ ಡಬಲ್ ಆತ್ಕ ಸೊ್ದ ಗ ಸುಮನ ಕಾ ಅವತ್ ಅವತ್ ಆಾಕ್ಸ್ ಬಿಡ್ತಂದ್ರ ಒಂದ್ಸ ಒಂದ ಒಂದ್ ತಾಸ ದೀಡ್ ತಾಸ ಎರಡ್ ತಾಸ ಹೋದರುನ ಏನ ಆತಿದ್ದಾ
ಹೊಲ ಎರಡ್ ತಾಸ ಹೋದ್ರೆ ನೇಟ್ ಆಯ್ತ ನಾಕು ಸಾವಿರ ಆಯ್ತ ಸರ್ ರೊಕ್ಕಹಿಂದ ಮುಂದ್ ನೋಡತಲ್ಲ ಆಯತವ ಹೊಲಗ ದ ಜಗೆ ಅಂತ ಅಷ್ಟ್ರೇ ಓದ್ ಮಾಡಿದ್ದೆ ನೀವ ಅದ
ಹೆಂಗೋಡ ಮನೆಿ ಹಚ್ಚ್ದ್ ಒಟ್ಟ ಆದ್ರೆ ಬೇರೆ ಒತ್ತಡ ಬಾಳಗ್ ಬಿಡ್ದದ ನೋಡಪಾ ಗೌಡ ಸ್ವಲ್ಪ ಹೆಂಗ ಮಾಡ ಹೊಡಾಯಸ್ ಬಿಡು ನಾನು ನನ್ ಹತ್ತು ಒಳ ಹೋದ್ರೆ ಹೆಂಗ ನ ಮತ್ತೆ ಅದ್ಮೇ ಹೋಗ್ರ ಹಾಕಬೋದ
ಅದೇ ಮೈತ್ಯತಲ್ಲ ಬೆಂಗ್ಗಳೂರಿಗೆ ಇ ಇ ಹೇಳಿದ ಸ ಮತ್ ನಾಳೆ ಬಂದರಾಯಿತ್ತು ಆಯ್ು ತಡ್ತನೆ.
ಹಾ ಹಾ ಹಾ ಮತ್ ನೋಡ್ ನೋಡ್ ಸ್ವಲ್ಪ ಮಗೋಡ ಹೇಳ ನಿಮ್ ಸಣ್ಣ ಗೌಡಗ ಹೇಳ ಸಣಗೋಡ್ಗ ಅತ್ ಹೇಳ ಸ್ವಲ್ಪ ಹೇಳ್ ಸ್ವಲ್ಪ ಹಿಂಗಿಂಗನ ಅನ್ನಕೂತ್ನಪ ನಿಂಗಪ್ಪಾ ಹೇಳ ಸ್ವಲ್ಪ ಅಂತ್ ಹೇಳ್.
ಅದೇ ಮತ್ ನಾ ಹೇಳಕತ್ನಳ ನೋಡ್ ಮತ್ತೆ ಮಾತಾಡ್ತನ ಅತ್ನ ಜೊತೆಗ.
ಹಾ ಹೇಳತ್ಗ ಗೌಡ್ಗೆ ಹೇಳತ್ ನಿಂಗಪ್ಪ ಸ್ವಲ್ಪ.
ಹಾ ಆತ್ ಹಾ ಹಾ
ಹೇಳ ನಾನು ಆತ್ ಗೌಡನಾ ಹೋಯ್ತೀವ್ ಜಷ್ಟಸ್ ಬತ್ ಪೋನ್ ಹಚ್ಚ ಹೇಳ್ ಸ್ವಲ್ಪ ಒಟ್ಟ ಓಡದ ಅಂದ್ರ ಮನ್ಯಾಗ ಇದ್ದಿದ್ದ ಹಾಕ್ ಅಂತ ಹೇಳ ನಾನ್ ಗೌಡಾ ಕೊಯ್ತೀವಿ.
ಹ್ಮ್ ಅಷ್ಟ ಮಾಡ ಅಷ್ಟ ಮಾಡ ನಾ ಮಾತಾಡ್ತೆನ್ ಆತ್ ಪೋನ್ ಪೇ ಮಾಡ್ತ ನಾನ.
ಹ್ಮ ಮಾಡ ನೀ ಪೂರ ಲಾಸ ಆತದ ಅಲಾ ನಂದ ಹಿಂಗ್ ಮಾಡ್ಕೋತ್ ಕುಂತಿ ಅಂದ್ರ ಗೌಡಾ ನಾ. ಹಲೋ
ಹಲೋ
ಪೂರ ಲಾಸ್ ಆತದ ನಿಂಗ್ ಮಾಡಿಕೊಂತ ಕುಂತ್ರ.
ಹ್ಮ್ ಹ್ಮ್ ಲಾಸ್ ಅದ.
ಹಾ
ಅದೇ ಹೇಳ್ತನ ಹೇಳ್ತಿನ್ ನಿಂಗ್.
ಹೇಳ್ ಗೌಡ್ ಗೌಡಗ್ ಫೋನ್ ಹಚ್ಚಿ. ಹಲೋ ಕೇಳ್ತತಿಲ್ಲ ಗೌಡ.
ಕೇಳ್ದ ಕೇಳ್ದ.
ಹೇಳ ಸ್ವಲ್ಪ್ ಶಣ್ಣ ಗೌಡಗ್ ಹೇಳ್ ಸಾಕಂದ್ರ ನಾನ್ ಹೆಳಿದ್ರ ಕೇಳಲ್ಲಂತಿ ನಡುುವೋ ನಿಂಗಪ್ಪ ನೀ ಯಾಕ ಹಚ್ಚಿದ ನಂಗ್. ಕಿರಿ ಕಿರಿ ಅಂತಾನಂತ್.
ನಿಲ್ಲಲೇ ಅತ್ತನಾ ನಾ ಹೇಳ್ತನ್ ಅತ್ತಗ ಹೇಳ್ತನ್.
ಬೈತನ ಗೌಡ ಸ್ವಲ್ಪ ನೀನೆ ಪೋನ್ ಹಚ್ಚಿ ಹೇಳ್ದ ಅಂದ್ರ ಅಣ್ಣ ಹಚ್ಚನ್ ಅಂತ ಅಂದಕೇಶಿ ಇದು ಮಾಡ್ತಾನ ಗೌಡ್ ಅತ್ತ.
ಹಾ ಆಯ್ತ ಆಯ್ತ ಆಯ್ತ.
ಹೇಳಳೆ ಹಿಂಗಿಂಗ ಆದ ನೋಡ್ಪ ಲಿಂಗಪ್ಪ ಕಣ್ಣಿಟ್ಟ ನೋಡ್ ಹೋಗ ಅಂತ ಹೇಳ್.
ಹಲೋ ಹಲೋ ಆಯ್ತ ಆಯ್ತ ಹೇಳ್ತಾತೋಗೊಪ್ಪ ಅತ್ತಾಗ ಹೇಳ್ಕೆಶಿನಿ ಖಲ್ಸ್ತೇನಿ.
ಹ್ಮ್ ಕಳ ಚೇಸಿ ಬಾಜುಕ ಪೋನ್ ಹಚ್ಚು ಪೋನ್ ನಂಬ ಬರ್ಕ್ ಬರಲ್ಲ ಮತ್ತ್ ನನಗೆ ಹೌದಲ್ಲ ನೀನು.
ಆ
ನನ್ಗ ಹಚ್ಬೇಡ ಸುಮ್ಮನೆ ಯಾಕ.
ಆಯ್ತಾಯ್ತ ತೊಗೊ ಆ ಹತ್ಗ ಹತ್ಗೆ ಹೇಳ್ತನ್ ನಾನು ಹತ್ ಹತ್ನೇ ಬರ್ತಾನ.
ಹ್ಮ್ ಅತ್ ಸ್ವಲ್ಪ ಯಾಕಂದ್ರ ನಾನು ಬೈತನ ಗೌಡ ಯಾಕಚ್ಚಿದೆ ನಡ ನಿಂಗಪ್ಪ ನಿಮ್ ಸುಮನೆ ಕಿರಿ ಕಿರಿ ಹಚ್ಚ್ಬ್ಯಾಡ್ ನಂಗ್ ಅಂತ. ಗೌಡತ್ತ ಯಾಡ್ ಮೂರ್ ಸರಿ ಬೇಸ್ಕನ್ನಿ ಅಕಿ ನಿನ್ಗೆ ಹೇಳನ ಈಗ್.
ನೀ ಏನ್ ಅನಕ್ ಹೋಗ್ಬ್ಯಾಡಪ್ಪ ಇಲ್ಲಾಂದ್ರ ಲೇಜಿ ಮಾಡ್ಯನಲ್ಲ ಅತ್ನ ಅವ್ನ್ ಕಳಸತಾಗ ಶಿವ್ನ್ ಕಳಿಸ್ತನ ನಾನ ಇಲ್ಲಾಂದ್ರ.
ಹ್ಮ್ ಆ ಶಿವನ್ ಕಳಸ್ತ್ಯ.
ಹ್ಮ್ ಶಿವನ್ ಕಳಸ್ತ
ಅಷ್ಟೇ ಮಾಡ ಅಂದ್ರ ಅತ್ತಲ್ಲ ಲೂಸಿ ಮಾಡಿದೆಲ್ಲಾ ಅತ್ನೇ ಕಳ್ಸಕೊಡ ನೀನ್.
ಹ್ಮ್ ಆತ್ತ ನೀವ್ ನಿಂದರ್ಸಿ ಹಾಕ್ಸ್ರ್ಯ ಆತ ಮಾತಾಡಿ ಆಗ್ ಜಾಸ್ ಪಾತ್ಕ್ ಫೋನ್ ಪೇ ಮಾಡ
ಬನ್ನಿ ನೀನ್ ಮುಗಶೀ ಏಶಿ ಮುಗಶ್ಯ ನೀನು ಮೂಗಶ್ಯಂದ ಕೇಶಿಂದ ಇಷ್ಟಕ್ಕ ಇದ ಮಾಡಪಾ ಹಾಕ್ ಬಿಡಪಾ ಅಂತ ಹೇಳ ಇದ್ ಮಾಡಿದಂದ್ರ ನ ಆಶಿ ಬಿಡ್ತೇವಿ.
ಹ್ಮ ಆಯ್ತು ಆಯ್ತಾ ಸರಿ ಅಷ್ಟೇ ಮಾಡಮ್ ತಗ.
ಹ್ಮ್ ಯಾಕಂದ್ರ ಆ.
ಹ್ಮ ಎಲ್ಲ ನಾ ಮಾತಾಡತಿನಿ ತಗಾ ಜೆಸಿಬಿ ಆತನ ಜೊತೆ ಹಿಂಗ ಅಂತ ಎಲ್ಲರ ಮಾತಾಡ್ತ ನೀವ ಅಷ್ಟೇ ನಿಂತಗೋರಿ ಹಾಕ್ಸತ ಇರಿಅಷ್ಟೇ.
ಹ್ಮ ಹ್ಮ್ ಅದೇ ವಸ್ತಾಗ ಆತಗ ಹೇಳು ಶಿವ ಶಿವಪ್ಪಗ ಹೇಳ.
ಹಾ.
ಆತಾ ನಾವು ಹೋತೀವಿ ಮಾಡ್ಕೊಂಡ್ ಬರ್ತಿವಿ ನಾವು.
ಹ್ಮ ಹ ದೊಡ್ಡದ ಹಾಕ್ಸ ದೊಡದ ಒಡ್ಲಾರಡ್ದಂಗ ಹಾಕ್ಸ. ಹೆಂಗಾನ ಮಾಡಿಗೆಸಿಂದ ಆಕಡೆ. ಹ ಓ ಒಡ್ಲಾರ. ಗೆ ಹಾಕ್ಸ ನಡತಿ ಅ ಕಡೆ ಮ ಮುಂದಕ್ ನೋಡಮ್ ನಡವರ್ಕ್ ಹೊಡಿತ್ಯವ ಮುಂದಕ್ ಹಾಕ್ಸ್ಬಿಡಂತ ದೊಡೋದ ಅಕಡೆ.
ಇನ ಅದು ಮ್ಯಾಗ ಕಸ ಪಸ ಏನನ್ ಆಡಿತ ಅಂದ್ರೆ ಬೇರ್ ಹಿಡ್ಕಂತ ಮಣ್ಣು.
ಹೌದೌದು ಬೇರೆ ಹಿಡ್ಕಂತ ಆಯ ನ ಇಡ್ತೆ ಮತ್ತೆ ಕುಂತ ಕೂಡ್ತತ್ ನೋಡ ಹೊಡ್ಲಿಕ್ ಅಂದ್ರೆ ಮತ್ತ ಮಳೆ ಬಂದಿತ್.
ಹ್ಮ ನಡತಿತ್ ಅದ ಬೇರ್ ಪಾರ ಗಿಡಗಳು ಯಾವನ ನಾಟಿದ ಅಂದ್ರೆ ಬೇರೆ ಹಿಡಕಂತ. ಅದು ಬೇರೆ ಬಂದಿಲ್ಲ ನಮ್ಮ ಮನೆ ಮನೆ ಅಷ್ಟ ಅದು ಒಡ್ಡದ.
ಹೌದೌದೌದು ಅದಕ್ಕಾಗಿ ಒಡದ ತಗದ ಇರ್ಲಿ ಏನ್ ಮಾಡ್ತ ಮತ್ ನಾನೇ. ನೋಡಿದೆ ಅಲ್ಲ ನೀನಂತ ಹಾಕ್ಸಿನ ಮತ್ಯಾನ ಏನ್ ಮಾಡ್ದ ಅಲ್ಲ.
ಹ್ಮ್ ಮನ್ನೇ ಮನ್ನೇ ಹಾಕಿದ್ದ ಅದು ಒಡ್ಡದು ಬೇರ ಇಡ್ದಿಲ್ಲ ಏನಿಲ್ಲ.
ಇಲ್ಲ ಪ ನಾನು ತೋಡ್ಸ್ಬೇಕಂದೆ. ಇಬ್ಬರು ನೆಡಬರ್ಕಾ ಹೋದ್ರೆ ಹೋಗ್ಲಿ ತೋಡಿಸ್ ಬೇಕಂದ ಮತ್ತೆ ಹುಡುಗರು ನಿಮ್ಮ ವಲಕ್ ಬರ್ತಾವ.
ಹಾ.
ಮತ್ತೆ ಏನ್ ಆಯ್ತನ್ ಆಯ್ತಪಾ ಇಲ್ಲಿ ಹೋದ್ರೂ ಹೊಲಕ್ ನೀರ್. ಇಲ್ಲ ಈ ಸರತಿಯ ಆಕ್ಸಮ್. ಹೊಡಿತ ಅಂದ್ರ ಅ ಇದ ತರ್ಸ್ ಬಿಡಮ್ಮ. ಗುಮ್ಮಿ ಗುಮ್ಮಿಗೆ ತರ್ಸಿ. ಹಾ ಗುಮ್ಯಾಗ ಬಿಡಮ್ಮ ಗುಮ್ಯಾಗ ಹೊತವು ಮ್ಯಾಗ ಬರಲ್ಲ ನೀರ್. ಆಯ್ತಾ ಆಯ್ತು ಅಷ್ಟೇ ಮಾಡಂ.
ಡ್ರೈನ್ ತಗಸ್ಯ ಬಿಟ್ಟಿದ್ ಅಂದ್ರ ಸೀದ್ಏನ್ ಮಾಡ್ತಾ ಡ್ರೈನ್ಗೆ ಹೋಗ್ಬಡ್ತ ನಿಂದರ್ಲಾರ್ನಂಗ.
ಹೌದ ಈ ಇಲ್ಲ ಶೀದಾ ಮದಿಂದ ಹಳಕ್ಕೆ ಹೊಡಿಸಿ ಬಿಡಮ ಶೀದಾ ಆ ಕಡೆ.
ಹಾ ಶೀದಾ ಆಳಕ್ ಇಟ್ ಬಿಟ್ಟು ಅಂತ್ರ ಡ್ರೈನ್ ಶೀದಾ ಆಳಕ್ ಹತ್ತ ನೀರ್ ನಿಂದ್ರಲ್ಲಾರಂಗ.
ಆದ್ರ ಬೇರೆ ಮ್ಯಾಗಲೆ ಇಡ್ದ್ ಹೊಲ್ದಲ್ ಇಡ್ದ್ ಬರ್ತವಲ್ಲಾ ಹಂಗಾಗಿ ನೀರು ಹೊಲ್ದ.
ನೋಡ್ದಿಲ್ ಗೌಡ ನೀನ್ ಎಷ್ಟು ಬರ್ತ ನೀರ್ ನಿನ್ನ ಹೊಲ್. ನೋಡಿಲ್ಲ ಬೋರ್ ನಿನ್ ಹೋಲ್ದಾಗ ಲೆಸಿ ನನ್ಕ್ ಹೊಲಕ್ ಬರ್. ನಾನ ಒಲ ಒಂದಿರ್ಕಂದ್ರ ನಾನ ಹೊಲ ಇರ್ಲ್ಕ ಸೀದ್ ಹಳ್ಳದಾಕ. ಇದು.
ಹೌದೌದು.
ಹಾ ನಾನನ್ ಹೊಲ ಅಂದೇ ಅಡ್ಡ ಅಂದನಗ ನಾನನ್ ಹೊಲ ಇರ್ಲಕ್ಕ ಸೀದ ಹಳಕ್ಕೋಯ್ತ ನಿರ್ ಅದು.
ಹೌದೌದು ಇರ್ಲಿ ನಾ ನಾಳೆಗ್ ನಾನು ಫೋನ್ ಹಚ್ನತ್ಗ ಜೈ ಸಿಬಿ ಪಾತ್ಕ್ ಯನ್ ಹಚ್ಗ. ಇ ಹೇಳ್ತನೆ ನೀವು ನಿಂತಗಂದ್ದ ಹಾಕ್ಸರ್ ಒಳಗೆ ಇರ್ಸರ್ ಸ್ವಲ್ಪ ಒಳಗೆ ಇರಲಿ ಡ್ರೈನ.
ಹಾ.
ಡ್ರೈನ್ ಒಳಕೀರ್ಲಿ ನಡತದ ಆ ಕಡೆ.
ಈಗ ಡ್ರೈನ್ ಹಾಕಿಸಿ ಬುಡಮ್ ಗೋಡ.
ಹಾ ಅಲ್ಲ ಒಳಕ್ ಸ್ವಲ್ಪ ಒಳಕ್ ಇಡಸ ಅಷ್ಟೇ.
ಅಲ್ಲ ಡ್ರೈನ್ ಈಗ ಈಗ ಇಡ್ಸ್ಬಿಡ ಅಂದೆ ಆ ಡ್ರೈನ್.
ಬ್ಯಾಡ ಬ್ಯಾಡ ಈಗ ಏನ್ ಬ್ಯಾಡ್ ಈಗ ಒಂದ್ ಸರ್ತಿ ಹಾಕ್ಸಮ ನಿಮ್ಮಲ್ದಾಗ ಅಲ್ಲಿ ಎಲ್ಲಿ. ಇಲ್ಲಿ ಹೊಡೆದ ಅಲ್ಲಿ ಹಾಕ್ಸು ಮಣ್ಣು ನಿಮಲ್ದಾಗ.
ಅಲ್ಲೇ ಹಾಕ್ಸಮ್ ಅಂದ್ಯ.
ಹ ಈ ಹಿಂದ ಹಿಂದ ಅಲ್ಲಿ ಅಷ್ಟೇ ನೈಸ್ ಹಾಕ್ಸಿ ಹಂಗ್ ಒಡ್ಡ ಹಾಕ್ಸಿದಂಗ ಹಾಕ್ಸ.
ಹಾ.
ಬೆಕ್ಕೆಟ್ಲ್ ಒಂದ ಎರಡು ಸಾರಿ ಇರಿಸಿ ಬಿಡಂದ್ಯಾ
ಹಾ ಗೊತ್ಸತ್
ಹಾ ಆಯ್ತಾ ವಷ್ ಸ್ವಲ್ಪ ದೊಡದಾಕ್ಸ್ಬ ಬಿಡ್ತನಿ ಕುಂದರ್ತ ಅದ ಅತ್ತಾಗ ಹಂಗ ಮತ್ತೆ ನೋಡ ಒಡಿತ್ತ ಅಂದ್ರ ಲಾಸ್ಟ್ಗೇ ಟ್ರೈನ್ ತಗಸ್ಬಿಡಂ ಗೌಡ
ಹ್ಮ ನಾನ್ ಆತ್ ಜಯಷಿ ಬಾದ ಮಾತಾಡ್ತ್ ನೋಡ ಈಗ
ಚ್ಚಾಯತ್ ಗೌಡ ಹಚ್ಚೇಳ ನಾಳೀಗ್ ಬಾ ಅಂತ ಹೇಳ್ಬಿಡು ನಾಳಿಗ್ ಹೋಗ್ಬಿಡ್ತೀನ್ ನಾನು ಗಾಡ
ಹ್ಮ ಹ್ಮ ಸರಿ ಅಷ್ಟೇ ಮಾಡ ಅಸ್ತಗತ್
ಹಾ ಸರಿ ಅಷ್ಟೇ ಮಾಡ ಗೋಡಂಗ
ಹಾ ಹಾ ಆಯ್ತ ಹಚ್ತಾಗೀಗ ಹಚ್ತಾಗ